ನಮಸ್ಕಾರ್ರಿ ಆರಾಮ ಇದಿರಿ ಹ್ಮ್ ಆರಾಮದಿನಿ ನೋಡರಿ
ಹ್ಮ ಹಾ
ನಾಷ್ಟ ರಿ ಆಯ್ತ್ ನೋಡ್ರಿ ನಿಮ್ಡುರಿ
ಹ್ಮ್ ಜಸ್ಟ್ ಮಾಡಕತಿವ್ರೀ ಈಗಿನ
ಹೌದೇನ್ರಿ ಏನ್ರೀವತ್ತು ವಿಶೇಷ
ವಿಶೇಷತೆ ಏನಿಲ್ಲ ರೀ ಇವತ್ತು ನಾನು ಬೆಳಿಗ್ಗೆ ನನ್ನ ಒಂದು ಜಂಗಮವಾಣಿಯಲ್ಲಿ ಒಂದು ವಿಡಿಯೋ ನೋಡಿದೆ
ಹಾ ಹೌದೇನ್ರಿ
ನಮ್ಮ ದೇಶದ ಸೈನಿಕರ ಬಗ್ಗೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹೋ ರೀ
ಹ್ಮ್ ದೇಶದ ಸೈನಿಕರ ಬಗ್ಗೆ ನೆನಪ ಆಯ್ತು ದೇಶದ ಸೈನಿಕರು ಅಂದ ತಕ್ಷಣ ನೆನಪಾಗಗೋ ನನಗ ಏನಂದ್ರೆ ರೀ ನಾನು ಪಿಯುಸಿ ಮುಗಿದಿದ ತಕ್ಷಣನೇ ರೀ
ಹ್ಮ್ ಹ್ಮ್
ನಾನು ಒಂದು ಸೇನೆಗೆ ಸೇರ್ಕೋಬೇಕಂತೇಳಿ ನಮ್ಮ ಭಾರತೀಯ ಸೇನೆಗೆ ಸೇರ್ಕೋಬೇಕಂತ ಹೇಳಿ ತರಬೇತಿ
ಹಾ ರೀ ಯಾವ ಊರಾಗ ಹೋಗಿದ್ರಿ ರೀ
ಅದು ಬೇರೆ ಊರಿಗೆ
ಹಾ ಬೇರ ಊರು ಹಾ ನಿಮ್ಮೂರಲ್ಲೇ ಏನ್ರಿ
ಬೇರೆ ಊರು ಹೋಗಿದ್ವಿ ಹ್ಮ್ ಹೋಗಿದ್ವಿ ರೀ ಮೂರು ತಿಂಗಳ ಕಾಲ ತರಬೇತಿಗೆ ಹೋಗಿದ್ದವಿ ರಿ ಅಲ್ಲಿ ಒಳ್ಳೆ ಕಠಿಣ ತರಬೇತಿ ಕೊಟ್ಟಿದ್ರ ರಿ ನಮಗೆ
ಹೌದೇನ್ರಿ
ಹ್ಮ್ ಬೆಳಿಗ್ಗೆ
ಹ್ಮ್ ಹ್ಮ್
ಬೆಳಿಗ್ಗೆನೆ ಐದ್ ಗಂಟೆಗೆ ಎದ್ದೇಳದು ರೀ ದಿನಾ ಐದ್ ಗಂಟೆಗೆ ಎದ್ದು ಓಡೋದ್ರಿ ದಿನ ಹದಿನಾಲ್ಕಕ್ ಕಿಲೋಮೀಟರ್ ಓಡೋದ್ರಿ
ಹೌದ ಹದಿನಾಲ್ಕು ಕಿಲೋಮೀಟ್ರ್ರೀ ಅಬ್ಬಬ್ಬಾ ಬ ಬ ಸುಸ್ತ ಆಗಿರ್ತದೆ ಅನ್ ರಿ ಒಂದ್ ವಾರನ ಆ ರ್ಬೇಕ್ರಿ ನಿಮಗ್ ಒಂದಾ ಒಂದ ಕಲ್ಲಿಗೆ
ಯಾಕಂದ್ರೆ ಮತ್ತೆ ನಾವು ಈಗ ಭಾರತೀಯ ಸೇನೆ ಸೆರಬೇಕಂದ್ರೆ ನಾವು ದೇಹವನ್ನು ಗಟ್ಟಿಮುಟ್ಟ ಹ್ಮ್ ಮೆತಗೇ ಇದ್ವಿ ತಳ್ಳುಗೆ ಇದ್ವಿ ಅಂದ್ರೆ ನಡಿಯಲ್ರಿ ಎಲ್ಲ ನಮ್ಗೆ ಸುಸ್ತ ಆನ್ನದು ಆಗ್ಬಾರಡ್ದ್ರ ಯಾಕಂದ್ರೆ ಯುದ್ಧ ಮಾಡ್ಬೇಕಾದ್ರೆ
ಹ್ಮ್
ಹ್ಮ್ ಬಹಳ ಕಠಿಣ ಕಠಿಣ ತರಬೇತಿ ಕೊಟ್ಟಾರ ಅವರು ನಮ್ಗೆ
ಹೌದ್ರೀ
ಸತತವಾಗಿ ಎರಡು ಮೂರು ಗಂಟೆಗಳ ಕಾಲ ವ್ಯಾಯಾಮ ಏನ್ರೀ ಅದರದ್ದ ಅದರದ್ದೊಂದು ದಿನಚರಿ ಹೇಳ್ತೀನಿ ನೋಡ್ರಿ
ಹಾ ರೀ
ಆ ದಿನಚರಿ ಬಂದ್ಬಿಟ್ರಿ
ಹ್ಮ್
ಹಾ ಹಾ ಬೆಳಿಗ್ಗೆ ಎದ್ದಾದ್ಮೇಲೆ ವ್ಯಾಯಾಮ ಏಲ್ಲ ಆದ್ಮೇಲೆ ಏಳು ಗಂಟೆ ಏಳುವರೆವರೆಗೂ ಅದ ಆಗ್ತಿತ್ ರೀ ವ್ಯಾಯಾಮ ಎಲ್ಲ
ಹೌದ್ರಿ
ಹ ಅದಾದ್ಮೇಲೆ ಆ ಏಳ ಆತ್ರರ ಬಂದಿದ ತಕ್ಷಣ ಎರಡು ಒಂದು ತಂಬಿಗೆ ಅಷ್ಟು ಹಾಲ್್ರರಿ
ತಂಬಗಿರಿ
ಹಲ್್ರರಿ
ಹಾ ಅ ಬಾ ಬಾ
ಹಾ
ಮತ್ತರಿ
ಸರಿ ಅದಾದ ನಂತರ ನಾವು ಒಂಬತ್ತು ಗಂಟೆಗೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಶುಭ್ರ ಆಗ್ತಿದ್ದೀರಿ ಒಂಬತ್ತು ಗಂಟೆ ಜಟ್ಟಗೆ ನಮಗೆ ಅವಳಕ್ಕಿನೋ ಉಪ್ಪಿಟ್ಟು ಚಪಾತಿನೋ ಏನೋ ಒಂದು ಕೊಡ್ತಿದ್ರು ಅದ್ರ ಜೊತೆ ನಾಲ್ಕು ಮೊಟ್ಟೆರಿ
ಅಬ್ಬಾ ಅಬ್ಬಾ ಹ
ನಾಲ್ಕು ಮಟ್ಟೆ ಒಂದು ಇನೂರ ಐವತ್ತು ಗ್ರಾಮ್ ಅಷ್ಟು ಕಾಳುಗಳು ನಾಲ್ಕು ಬಾಳೆೆಯನ್ನಿದೆ
ಹ್ಮ ದಿನಾ ಕೊಡ್ತಿದ್ರಿ
ಪ್ರತಿ ದಿನ ರೀತು ನಮ್ಗೆ ದಿನ ಪ್ರತಿಿದಿನ ಅದಾದ್ಮೇಲೆ ಇ ನಾನು ನನ್ನ ಕೊಠಡಿಗೆ ಬಂದ್ಬಿಟ್ಟು ನಾನ್ ಇಲ್ಲಿಂದ ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ ಹೋಗಿ ಇದು ಹೆಚ್ಚಿಗೆ ತಗೊಂಡ ಹೋಗಿದ್ದರಿ ಸ್ವಲ್ಪ ಊಟ ಅಂತ ತಿನ್ನೋದಕ್ಕೆ
ಹ್ಮ್ ಹೌದ್ರಿ
ನ್ ತಗೊಂಡ್ ಹೋಗಿದ್ದೆ ಅಂದ್ರೆ ದಿನ ಕಾಳ ನ ಹಾಕ್ತಿದ್ದಾರೆ ನೀರಲ್ಲಿ ಕ ಕ ಕಲೆಕಾಳು ಮಡಿಕೆ ಕಾಳು ಹೆಸರು ಕಾಳು ಈಗ ಮೂರು ನೆನೆ ಹಾಕಿ ಒಂದು ಖರ್ಜೂರ ನೆನೆ ಹಾಕಿ ತಿಂತಿದ್ದೇರಿ ಬೆಳಿಗ್ಗೆ
ಹೌದೇನ್ರಿ
ತಿಂದಾದ್ಮೇಲೆ ಎರಡು ಹಸ ಿ ಮೊಟ್ಟೆ ಕುಡಿತಿದೀ ನಾಟಿಕೊಳ್ಳಿ ನಾಟಿಕೊಳ್ಳಿ ಮೊಟ್ಟೆ ಕುಡಿದು ಮಧ್ಯಾಹ್ನ ಮತ್ತೆ ಮತ್ತಣ ಊಟರಿ ಮತ್ತೆ ನಾಲ್ಕು ಚಪಾತಿ ಒಂದು ತಟ್ಟೆ ಅನ್ನರಿ
ಹಾ ಹಾ ಹೌದ್ರಿ
ಹ್ಮ್ ಮತ್ತೆ ಸಾಯಂಕಾಲ ಇನ್ನೊಮ್ಮೆ ವರ್ಕ್ ಇದ್ರೀ ವ್ಯಾಯಾಮ ಶಾರೆ ಮತ್ತೆ ಓಡೋದ್ರಿ
ಹಾ ಮತ್ತೆ ಸಾಯಂಕಾಲ ಬೆಳಿಗ್ಗೆ ಓಡ್ಬೇಕೇ್ರೀ ಸಾಯಂಕಾಲ ನೋಡ್ಬೇಕೇೇನ್ರರಿ
ಹೌದ ಹೌದ್ರೀ
ಹ್ಮ್ ಮತ್ತೆ ಏನೇನ್ ಇರ್ತಿತ್ರಿ
ಹದಿನಾಲ್ಕ ಕಲೋಮೀಟರ್ ಓಡದೀ
ಹ್ಮ್
ವ್ಯಾಯಾಮಗಳನ್ನ ಮಾಡೋದು
ಹ್ಮ್ ಹ್ಮ್ ಹ್ಮ್
ಅದು ವ್ಯಾಯಾಮಗಳಲ್ಲಿ ಆ ತರ ಅಂದ್ರೆ ಈಗ ನಾವು ಒಬ್ಬರು ಇನ್ನೊಬ್ಬರನ್ನ ಎತ್ಕೊಂಡು ಬೆನ್ನಿನ ಮೇಲೆ ೊಂಡುಬೂಡದೆೇ
ಹಬ್ಬಾ ರೀ ಮಸ್ತ ಅಲ್ರಿ
ಯಾಕಂದ್ರೆ ಈಗ ನಾವು ನಮ್ಮ ಭಾರತೀಯ ಸೇನಲ್ಲ ಇದಿದ್ದಾಗ ವುದ್ಯತ್ ಸಮಯದಲ್ಲಿ ನಮ್ಮ ಯಾರು ನಮ್ಮ ಸ್ನೇಹಿತರಿಗೆ ನಮ್ಮ ಪಟಗಳಿಗೆ ಏನಾದ್ರೂ ಗೋಲಿ ಬಿದ್ದಾಗ ಬದುಕಿನ ಗೋಲಿ ಒಂದು ಬಿದ್ದಾಗ ಅವ್ರನ್ನ ನಾವ್ ರಕ್ಷ ಮಾಡಕೊಂಡು ಕರ್ಕೊಂಡ್ ಹೋಗ್ಬೇಕಲ್ರರಿ ನಾವು ನಮ್ಮ ಹೆದರ ನಾವು ನಮ್ಮ ಇದರಲ್ಲಿ ನ ಯಾವ ರೀತಿ ಸಾಯ್ತೀವೋ ಅದೇ ರೀತಿ ನಮ್ಮ ರಕ್ಷಣ ಮಾಡುದು ನಮ್ ಕರ್ತವ್ಯ ಆಗಿರುತ್ತ ಅಲ್ರಿ ಇಲ್ಲಿ
ಹಾ ನಿಜರ್ ಚರ್
ಬೆಂದ ಮೇಲೆ ಹಾಕೊಂಡು ಓಡ್ತಿದೀವ್ರಿ ಅದು ಒಂದ್ ತರಬೇತಿ ಮತ್ತರೆ ನಮ್ಮ ಒಂದು್ ಅಂಗಿ ಬಿಚ್ಚಬಿಟ್ಟು ೋಡ್ ಮೇಲೆ ಎಲ್ಲಾ ಹಳ್ಳು ಕಲ್ಲುಗಳು ಇರ್ಚ ಅದ್ರ ಮೇಲೆ ನಮ್ಮ ಉರುಳಿಸ್ತಿದ್ರೀ
ಹಬ್ಬಾ ಇದನ್ ಸ್ವಲ್ಪ ಕಷ್ಟ ಇ ಇರದ್ರಿ
ಮತ್ತು ನಮ್ಮ ದೇಶಕ್ಕೋಸ್ಕರವನ್ನುವು ರಕ್ತ ಸೂರಿಸುವ ಕನ್ನದನ್ನ ಒಂದು ನೀತಿಪಾಠ ಹೇಳಿಕೊಡ್ತಿದ್ದಾರೆ ನಮಗವರು.
ಹಾ
ಹ್ಮ್ ಹಂಗ ಮಾಡ್ತನ್ರ ನಮ್ ಮೈ ಉಕ್ಕಿನ ಮೈ ಆಗತ್ರಿ ನಮ್ ಮೈ
ಹ ಹ ಹೌದ್ರಿ ಹೌದ್ರಿ
ಣ ಮೈತರ ಆಗುತ್ತೆ ಅದಾದ್ಮೇಲೆ ಅವರ್ ರು ನಮ್ಗೆ ಈಗ ಹದಿಮೂರ್ ಕಿಲೋಮೀಟರ್ ಅಂದ್ರಲ್ಲಿ ನಮ್ಮ ಒಂದು ಗ್ರೌಂಡ್ ಬರ್ತ ಒಂದು ಮೈ ಮೈದಾನ ಹದಿನಾರು ಮೀಟರು ಮೈದಾನ ಇದ ನಾ ಓಡ್ತಾ ಇರ್ತೀವ್ರಿ ಓಡ್ತಾ ಓಡ್ತಾ ಓಡ್ತ ಅಷ್ಟು ಕೊನೆೆಯ ಇನ ಒ ದ್ ಒಂದೇ ಒಂದು ಸರಿ ಓಡಿದ್ರೆ ಮುಗಿಯುತ್ತಾರೆ ಅಷ್ಟಲ್ಲಿ ನಮ್ದ ಶಕ್ತಿಯ ಎಲ್ಲ ಕಳ್ಕೊಳ್ತೀವಿ ಅವಾಗ ನಮ್ಮ ನಮ್ಮ ಗುರುಗಳನತಿದ್ರಲ್ಲೇ ನಮಿಗೆ ತರಬೇತಿ ಕೊಡ್ತಕ್ಕಂಥ ಗುರುಗಳು ಅವ್ರು ನಮ್ಮನ್ನ ಉರಿದುಂಬುಸ್ತಿರುರಿ ಏ ಓಡು ಓಡೋ ನೀನು ಮಾರ್ತಿಷ್ಟ ನೇನೆ ನೀನು ಒಬ್ಬ ಈಗ ಭಾರತೀಯ ಸೇನೆ ಸೈನಿಕ ನೀನು ಸೈನಿಕ ಅಂದ್ರೆ ಇಷ್ಟೇನ ಅಂತೇಳಿ ಅವರು ನಮ್ಗೆ ಒಂದು ಇದನ್ನ ನಿನಗ ಕೊ ಸ್ಪೊ ಸ್ಫೂರ್ತಿ ಮತ್ತು ಪ್ರೇರಣಾ ಶಕ್ತಿ ಕೊತರಿ ಹ್ಮ್
ಆಗಿರೋ ಶಕ್ತಿನೂ ಮತ್ತೆ ತಿರುಗಿ ಬರ್ತೈತ್ರಿ ಇನ್ನೊಂದ್ ಸ್ವಲ್ಪ ಹ ರೀ ಹೌದ್ರಿ ಹೌದ್ರಿ ದೇಹ ಸುಸ್ತ ಆಗಿದ್ರರಿ ಮನ್ಸು ಮ ಮತ್ತೆ ತಲೆ ಸುಸ್ತ ಆಗಿರಂಗಿಲ್ರರಿ ಅವಗ ಆತರ ಮಾಡಿದ್ರೆ.
ಸೋತಾಗ ಶಕ್ತಿ ನೀ ನೀ ಅಂತೇಳ ಒಂದ್ ಸಾಲ ಹೇಳ್ತಾರೀ. ಹ್ಮ್ ಅವ್ರು ಯತರ್ದೇ ನೀನು ಭಾರತಾಂಬೆಯ ಹೆಮ್ಮೆಯ ಪುತ್ರ ಹೌದಲ್ಲವ ನಿನ್ನ ತಾಯಿಯ ಒಂದು ಋಣ ತಿರಿಸುವ ಸಮಯ ಬಂದಿದೆ ನಿನ್ನ ತಾಯಿಗೋಸ್ಕರ ನೀನು ಓಡಲೇಬೇಕು ಅಂತ ಹೇಳ್ಬಿಟ್ಟಲ್ಲ ಅವರು ನೀ ಹೇಳ್ತಕ್ಕಂತ ಒಂದೊಂದು ಲೈನ್ ಸಹ ಹೇಳ ಒಂದೊಂದು ಮಾತುಗಳಿಗೆ ನಮ್ಗೆ ಎಲ್ಲಾ ಮೈ ರೋಮಾಂಚನ ಆಗ್ತೈತ್ರಿ ಎಲ
ಹ್ಮ ನಿಜ ನೋಡ ನನಿಗೆ ಆಗಕತೈತ್ರಿ ನೀವ್ ಅಲ್ಲಿ ಕುದ್ದಲ್ಲಿ ನಿಂತು ಅದ ಕೇಳ್ಸ್ ಕಂಡು ನೀವ ಮಾಡ್ಬೇಕ್ರೆ ನಿಮಗ್ ಆಗರಂಗಿಲ್ಲೇಏನ್ರಿ
ಆ ಒಂದು ಆಥರ ಪ್ರೇರಣೆ ನೀಡಿ ನೀಡಿ ನಮ್ಮನ್ನೆಲ್ಲರು ತರಬೇತಿ ಕೊಡ್ತಿದ್ರುರಿ
ಹೌದ್ರಿ
ತರಬೇತಿ ತಗೊಂಡು ಮತ್ತೆ ನಮಗೆಲ್ಲ ಅವರು ಸ್ಫೂರ್ತಿದಾಯಕ ಕಥೆಗಳನ್ನ ಹೇಳ್ತಾ ಇದ್ರಿ
ಹ
ನ ನಡೆದ ಘಟನೆ ನ ಭಾರತೀಯ ಸೇನೆಯಲ್ಲಿ ಹಿಮಾಲಯದಲ್ಲಿ ಆ ಒಂದು ಸ್ಥಳ ನನಗ್ ಗೊತ್ತಿಲ್ಲ ಆ ಸ್ಥಳದಲ್ಲಿ ನಮ್ಮ ಅರ್ತಾಸ ಏನಂದು ಹದಿನಾಲ್ಕು ಜನರಿಗೆ ಒಂದು ವಾಹನದಲ್ಲಿ ಹೋ
ಹ ಹ ಹೌದ್ರಿ
ಹ್ಮ ಬಾಂಬ್ ಸ್ಫೋಟಕ ಮಾಡಿ ಹದಿನಾಲ್ಕು ಜನನು ಒಂದೇ ಸಾರಿ ಹುತಾತ್ಮರಾದ್ರ್ರಿ.
ಹಾ ರೀ.
ಅದು ನಮ್ಗೆ ಬಾಳ ಅಂದ್ರೆ ಬಾಳ ಬೇಜಾರ್ು ಅನ್ಸ್ತ್ರಿ ಮನ್ಸಿಗೆ
ಹಾ ಅನ್ಸ್ತದ್ ಬಿಡ್ರಿ
ಅದ್ ಹದ್ನಾಲ್ಕು ಜನನುೂ ನಮ್ಮ ಭಾರತೀಯ ಸೇನೆ ಅಧಿಕಾರಿಗಳು ಸೇನಾ ಸೈನಿಕರು ನ್ರೀ ಹ ರಿ ನಿಮಗ ಗೊ ಕಲು ಒಬ್ಬೊಬ್ಬ ಸೈನಿಕನ್ನ ಯಾವ ರೀತಿ ತರಬೇತಿ ಮಾಡಿರ್ತಾರ ಅಂದ್ರೆ ನಮ್ಮ ಭಾರತೀಯ ಸೇನೆಯಲ್ಲಿ ಒಬ್ಬಸ್ ಸೈನಿಕ ಇಪ್ಪತ್ತು ಜನಗಳನ್ನ ಒಂದೇ ಶಕ್ತಿಗೆ ಒ ಅವರದವರುಳ ಸಷ್ಟು ಶಕ್ತಿ ಇರುತ್ತೆರಿ ಅವನಿಗೆ ಆತರ
ಹಬ್ಬಾ ಹಬ್ಬ ಹಬ್ಬ ಅಬ್ಬ. ಅಂದ್ರೂ ಸೈನಿಕರು ಸೈನಿಕ ಆೇ ಯಾಂದ್ರೆ ಅದ್ರ ಹಿಂದೆ ತುಂಬಾ ಕಷ್ಟ ಬಿದ್ದಿರ್ತನ್ ಬಿಡ್ರಿ. ತುಂಬಾ ಗಾಯಗಳು ತುಂಬಾ ಕಷ್ಟ.
ಹಾ.
ಗೊತ್ತಾಗ್ತದ ಬಿಡ್ರಿ ನೀವ್ ಹೇಳಿದ್ರೆ.
ಶಕ್ತಿ ಒಂಂತರಗವ್ರನ್ನ ನಮ್ಮ. ಅಯೂ ಮಾಡಿದಾರಲ್ರಿ ಉಂಗ್ರ ಗಾಮಿಗಳು ನಮಗೆ ಅದು ಬಹಳ, ಮನ್ಸಿಗೆ ಬೇಜಾರಾದ್ರರಿ ನಾವ ಒಂದು ಬ್ಲಾಗ್ ಡೇ ಅಂತ ಹೇಬಿಟ್ಟು,
ಪ್ರತಿ ವರ್ಷ ಆಚರಣೆ ಮಾಡ್ತೀವ್ರಿ ನಮ್ಮ ದೇಶದಲ್ಲಿ ಎಲ್ಲಾ ಮುಂಬತ್ತಿ ವೇಳ ಹಚಿಬಿಟ್ಟು
ಹೌದ್ರಿ. ಅವರು ಆ ಸೈನಿಕರನ್ನ ನೆನ್ಸ್ಕೊಂಡು ಪ್ರಾರ್ಥನೆ ಮಾಡ್ತವ್ರಿ.
ಮಾಡಿ ಅವ್ರ ಆತ್ಮಗಳಿಗೆ ಶಾಂತಿ.
ಅ ಹಾ ರೀ ಅವರು ಅವರು ಮಾಡ, ಅಡ್ತಿ ಆಗಕ್ಕ ಧನ್ಯವಾದ ಹೇಳಂಗ ಮಾಡ್ತವ್ರಿ.
ಹ್ಮ್ ಕೊತ ತೊಗಸ್ತೀವ್ರೀ. ಅ ಅವರ ತಂದೆ ತಾಯಿ ಆಗಿರ್ಬೋದು ಅವರ ಹೆಂಡದಿ ಮಕ್ಕಳು ಅವ, ಕುಟುಂಬದವರು ಅವರ ಸಹಪಾಠಿಗಳಿಗೆ ಆ ಒಂದು ದೇವರು ಆ ಒಂದು ನೋವನ್ನ ಒಂದು ದುಃಖವನ್ನ ಮರೆಯುವಂತಹ ಶಕ್ತಿ ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಚನೆ ಮಾಡ್ತೇವೆ.
ಹೌದ್ ನೋಡ್ರಿ ಹೌದ್ರಿ.
ಮತ್ತೆ. ಆತರ ಈ ತರ ನಮ್ಗೆಲ್ಲರು ನಮ್ಗೆ ನಮ್ಮ ಗುರುಗಳು ಇಂತ ಕಥೆಗಳನ್ನ ಹೇಳಿ ಹೇಳಿ ನಮಗೆ ನಮಗೆ ನಮ್ಮ ಭ ವ ಸೇ ಇರತಕ್ಕಂತಹ ಗೌರವ ಹೆಚ್ಚಿಸಿದ್ರ ನಮ್
ಹೋರಿ ಏನೇ ಆದ್ರೂ ಒಂದು ದಿನ ಸೈನಿಕ ಆಗ್ಲೇಬೇಕು ನಾವು. ಆ ತಲೆ ಬಂದ ಬಂದ್ ಬರೋತರ ಮಾಡ್ಬಿಟ್ರಿ ಏನ್ ನಿಮ್. ಗುರುಗಳು ಕತೆೆಗಳು ಹೇಳಿ ಹೇಳಿ ಹೇಳಿ ಅವ್ರರು ಎಷ್ಟೊಂದ್ ಜನ ಸೈನಿಕರ ನ ನೋಡಿರ್ ಇತಾರಲ್ರರಿ ಬಂದಿರೋರು ಕಷ್ಟ ಬಿದ್ದವರು ಸೈನಿಕರು ಆಗಿರೋರು ಒಬ್ ಒಬ್ಬೊಬ್ರು ಆ ಏನು ಒಬ್ಬೊಬ್ಬ್ರನ್ನ ತ್ಯಜಿಸಿರ್ತಾರಲ್ರಿ ನೀವು್ ಇದ್ರಾಗ ಇದ್ರಾಗ ನೀವು ಇದು ಪಾಸ್ ಆಗಿಲ್ಲ ಇದ್ರಲ್ಲಿ ಪಾಸ್ ಆಗಿಲ್ಲ ಅಂತ. ಎಲ್ಲಾರ್ನುೂ ನೋಡಿರ್ತಾರಲ್ರಿ ಅವರು. ಎಲ್ಲಾ ಹೇಳಿರ್ತಾರಿ ನಿಮಗೆ ಪ್ರತಿಯೊಂದನ್ನು.
ಅದೇ ಮತ್ತೆ ಅವ್ರು ಇದ್ದಾಗ ಘಟನೆ ನಡೆದ್ರೆ ಘಟನೆಗಳನ್ನ ನ ಹೇಳ್ತಿದ್ರೀ ಅವ್ರು ಮತ್ತೆ ನಮಗೆಗ್ ಗುರುಗಳು ನಮ್ಮನ್ ಏನ್ ಅವರು ತರಬೇತಿ ನೀಡರಲ್ಲಿ ಅವರು ಒಂದ್ ಕಾಲದಲ್ಲಿ ಸೈನಿಕರಾಗಿದವರು.
ಹೌದ್ರಿ ಹೌದ್ರಿ.
ಸೈನಿಕರಾಗಿ ಅವರು ಅಲ್ಲಿಂದ ಅವ್ರರೊರು ತಿಿಂದಿವವ ನಾನ ಐ ವರ್ಷ. ಹತ್ತು ವರ್ಷಗಳು ಮುಗಿಸಕೊಂಡು ಬಂದ ನಂತರ ಅವರಿಂದ ಇನ್ನೂ ಒಂದು ಹತ್ತು ಇ ಸ್ವಲ್ಪ ಜನಗಳು ಸ್ವಲ್ಪ ನಮ್ಮ ದೇಶ ತ ಹರು ನಮ್ಮ ದೇಶ ಸೈನಿಕರಾದ ಸೇರ್ಲಿ
ಹ್ಮ್
ಅವ ನೀಡ್ಲಿ ಅಂತಕ್ಕಂಥದ್ದು ಒಂದು ಅವರ ಉದ್ದೇಶ ರೀ ಅದಕ್ಕೋಸ್ಕರ ಅದು ತರಬೇತಿ ಶಾಲೆಗಳನ್ನ ಹೌ ಸರಿ ಪ್ರಾರಂಭ ಪ್ರಾರಂಭ ಮಾಡಿ
ಹೌದೇಲ್ರಿ ಹೌದೇಲ್ರಿ.
ಅಲ್ಲಿ ಮತ್ತೆ ಇನ್ನೊಂದು ಸಮಸ್ಯೆ ಏನ ನನ್ನ ಒಂದು ಮೂರ್ ತಿಂಗಳ ತರಬೇತಿ ಮುಗಿತ್ರಿ. ತರಗತಿ ಮುಗಿದ ಮೇಲೆ ಸ್ವಲ್ಪ ಘಟನೆಗಳು ಆದ್ರೀ ಈಗ ನಾನ್ ಒಂದು ಸೈನಿಕ ಸೇರ್ಪಡ ಆಗುವ ಒಂದು ಪರೀಕ್ಷೆಗೆ ಹೋಗಿದ್ದೇರಿ ಕೆಲವೊಂದು ಪರೀಕ್ಷೆಗಳ
ಹೌದೇನ್ರಿ
ಅದೃಷ್ಟ ವಶಾತ್ ನನ್ನ ಆಯ್ಕೆ ಆಗಲಿಲ್ಲ ರಿ.
ಅಯ್ಯೋ ಇರ್ಲಿ ಬಿಡ್ರಿ ಬೇಜಾರ ಆಗ್ಬೇಡ್ರಿ. ನಿಮ ಹಾ ಸರಿ ರೀ ಸರಿ.
ಜೈ ಭಾರತ್ ಮಾತ ರೀ.